ತಿದ್ದೀರಾ ನಮಸ್ತೆ
ನಮಸ್ತೆ ಗುಡ್ ಮಾರ್ನಿಂಗ್
ಗುಡ್ ಮಾರ್ನಿಂಗ್ ಏನ್ ಮಾಡ್ತಿದ್ದೀರ
ನಮ್ದ ಇವಾಗ ಅ ಅಡ್ಗೆ ಎಲ್ಲ ಮುಗಿತು. ಇವಾಗಪ್ಪ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡಬೇಕು.
ಹೌದಾ ಎ
ಹಾ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಮತ್ತೆ ಬಾಕ್ಸಿಗೆ ರಾಗಿರೋ ಸೊಪ್ಪಲ್ಲೆ ಮತ್ತೆ ಕಾಳ ಪಲ್ಯೆ ಮಾಡಿದ್ದೆ.
ಪಲ್ ನಿಮ್ ಕಡೆ ಪಲ್ಯ ಪಲ್ಯ ಎಂತಿರ ಪಲ್ಯ
ಹೌದಾ ನಾವು ಪಲ್ಯ ಅಂತೀವಿ.
ಅ ಹ ಹ ಹ್
ಹ ಹ ಅದು ನಮ್ಗೆ ಫಲ್ ಪಲ್ಲೆ ಪಲ್ಲೆ ಹಂಗೆ ರೂಡ ಆಯ್ತಲ್ಲ.
ಹಾ
ಸೊ ನಾವು ಅದೇ ತರಾನೇ ಮಾ ಇದು ಮಾಡ್ತಿವಿ. ಕರಿತೇವಿ ಮತ್ತೆ ಕಾಳೆ ಕಾಳ್ ಮಾಡಿದ್ರೆ ಕಾಳ್ ಪಲ್ಲೆ ಅಂತೇವಿ. ಇಲ್ಲ ಸೊಪ್ ಮಾಡಿದ್ರೆ ಸೊಪ್ಪ್ ಪಲ್ಲೆ ಅಂತೇವಿ.
ಹೌದಾ ಅಹ್ ಹ್ಮ್ ನಾವು ಪಲ್ಯ ಅಂತ ಹೇಳ್ತೀವಿ ನೀಟಾಗಿ
ಪಲ್ಯ ಹಂತ
ಪಲ್ಯ ಏನಾದ್ರು ಪಲ್ಯ ಮಾಡಿದ್ರೆ ಪಲ್ಯ ಮಾಡಿದ್ದಿ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯ
ಹಾ
ಆ ತ ಗ ಮತ್ತೆ ಇದು ದ ಎತರ.
ಹ್ಮ ನಮ್ ಕಡೆ ಈ ತರ ಕರೀತಾರೆ ಸೊ ನಮ್ಗ ಅದೇ ರೂಢ ಇದೆ.
ಹ್ಮ್ ಹ್ಮ್ ಒಬ್ಬೊಬ್ಬರು ಕಡೆ ಒಬ್ಬೊಬ್ರುರಲ್ ಒನ್ನೊಂತರ ಕರೀತಾರೆ.
ಹ್ಮ್ ಮತ್ತೆ ನೀವೇನ್ ಮಾಡಿದು ನಾಷ್ಟಾಗೆ.
ನಾನು ಇವತ್ತು ನಂಗೆ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಹೊಟ್ಟೆ ನೋವಿತ್ತು ಪೀರಿಯಡ್ ಟೈಮ್ ಅಲ್ವಾ ಅದಿಗೆ ಹಂಗಾಗಿ ಏನು ಮಾಡಿಲ್ಲ ಅನ್ನ ಸಾಂಬಾರ್ ಇತ್ತು ಅದಕ್ಕೆ ಅನ್ನ ಮಾಡ್ದೆ ಅದನ್ನೇ ಊಟ ಮಾಡ್ಕೊಂಡ ಹೋಗೋರೆ ಹೋಟೆಲ್ ಅಲ್ಲಿ ಊಟ ತಿಂಡಿ ತಗೊಂಡ ಹೋಗ್ತೀನಿ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಹೋಗೋರೆ ಮಕ್ಕಳು.
ಹಾ
ನಮ್ಮ ಮನೆಯವರು ಅನ್ನ ಸಾರು ಊಟ ಮಾಡ್ತಾರೆ
ನವ್
ಅನ್ನ ಸಾರ್ ಮಾಡಿಟ್ಟಿದ್ದೀನಿ.
ನಾನು ಮಾಡಿದ್ದೆ ಬಟ್ ಇವ್ರು ನಮ್ ಮನೆಯವರುನು ಲೇಟ್ ಆಗು ಮತ್ತೆ ಅಂತ ಹೇಳಿ ನಾಷ್ಟಾನೂ ಮಾಡ್ಲಿಲ್ಲ.
ಹೌದ ಯೋಳ್
ಹಾ ಅದಕ್ಕೆ ಮತ್ತೇಲ್ಲಿ ನಾ ಹೊರಗೆ ಮಾಡ್ತೀನಿ ಅಂದ್ರು ಬಾಕ್ಸಿಗೆ ರೊಟ್ಟಿ ಮಾಡಿದ್ನಲ್ಲ ರೊಟ್ಟಿ ರೈಸು ಪಲ್ಯ ಕೂಡ ಇ ಟ್ಟು ಇದು ಕಳ್ಸಿದ್ದೆ. ಹಾ ಇವಾಗ ನಾನು ನಮ್ ಕೆಲಸ ಶುರು ಮಾಡ್ಬೇಕು
ಹೂ ವನೆ ಮನೆ ಮನೆ ತುಂಬಾ ದೊಡ್ದಿದೀಯ.
ಹಾ ಎರಡು ರೂಮ್ ಇದ್ದಾವೆ ಒಂದ್ ಕಿಚನ್, ಹಾಲ್ ಇದೆ
ಹಾ ಹಾ ಹಾ
ಅ ನಾವು ಇಬರು ಇರ್ತೇವಲ್ಲಾ ಸೊ ಅದಕ್ಕೆ ಜಾಸ್ತಿ ದೋಡ್ದೇನ್ ಬೇಡ ಅಂತ.
ಹೌದು ಅಯ್ಯೋ ಸಾಕ್ ಬನ್ನಿ ಅದೇನೆ.
ಮತ್ತೆ ಬೇರೆದವರು ಗೆಸ್ಟು ಮತ್ತೆ ಅವ್ರ್ ಫ್ರೆಂಡ್ಸು ಯಾರಾದ್ರು ಬಂದ್ರೆ ಬೇಕ ಕಾಗುತ್ತೆ ಅಂತ ಅವ್ರ್ದು ಒಂದ್ ಎರಡು ರೂಮ್ ಇರೋದಷ್ಟೇ ಇದು ಮಾಡಿದ್ವಿ. ಇವಾಗ ಅದು ಚೇಂಜ್ ಮಾಡ್ಬೇಕು ಮತ್ತೆ.
ಮತ್ತೆ ಸಿಂಗಲ್ ಬೆಡ್ರೂಮ್ ಮಾಡ್ತೀರಾ?
ಹಾ ಇದು ದೊಡ್ದಾಗತ್ತಲ್ಲಾ ನಂಗೆ ಕ್ಲೀನ್ ಮಾಡೋಕೇನೆ ಆಗೋದಿಲ್ಲ. ಇದನ್ ಕ್ಲೀನ್ ಮಾಡೋಕೆನೆ ಫೈವ್ ಡೇಸ್ ತೊಗೋತೀನಿ ನಾನು.
ಹೌದಾ ಹ ಹ.
ತ್ರೂ ಒನ್ ಡೇಸ್ ಫುಲ್ ಆಗುತ್ತೆ ಅಂದ್ರೆ ಅವುನ ಎಲ್ಲಾ ಐಟಮ್ಸ್ ಎಲ್ಲ ಎತ್ತಿಟ್ಟು ಮತ್ತೆ ವಾಶ್ ಮಾಡಿ ಮತ್ತೆ ಅದು ಒಣಗಿದ್ಮೇಲೆ ಮತ್ತೆ ಅವಕೆಲ್ಲ ಡಬ್ಬದಲ್ಲಿ ಹಾಕಿ ಮತ್ತೆ ಅದ್ರ್ ಜಾಗಕ್ ಹೊಂದಿಸ್ಬೇಕಂದ್ರೆ ಮದ್ಯಾಣ ಆಗುತ್ತೆ. ಮತ್ತೆ ಅದ್ನೆಲ್ಲಾ ಕ್ಲೀನ್ ಮಾಡಿ ಒರೆಸಿ ಅದ್ರ ಜಾಗ ಇಡ್ಬೇಕಂದ್ರೆ ಫುಲ್ ಡೇ ಒನ್ ಡೇನೇ ತಗೊಂಡ್ಬಿಡುತ್ತೆ. ತ್ತ ಮತ್ತೆ ರೂಮ್ ಅಲ್ಲಿನೂ ಬಟ್ಟೆ ಅದು ಇರ್ತಾವಲ್ಲ ಅದಕ್ಕೂನು ಹಂಗೆ ಆಗತ್ತೆ. ಅಲ್ಲಿ ಒರೋಸಿ ಅವನೆಲ್ಲಾ ಹೊಂದಸಿಡ್ಬೇಕು ಮತ್ ಇದೊಂದ್ ರೂಮ್ ಹೊಂದಿಸ್ಬೇಕು ಮತ್. ಮತ್ತೆ ಎರಡು ಟಾಯ್ಲೆಟ್ ಬಾತ್ರೂಮ್ ಇದಾವಲ್ಲ ಅದನ್ನು. ಮಾಡಬೇಕು ಇದು ಹಾಲ್ ಅಂದ್ರೆ ಎಲ್ಲಾನು ದೊಡ್ಗ್ ಆಗತ್ತೆ.
ಹೌದು ಹ ಹ. ಹೌದು ನಿಮ್ದೇನ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ?
ನಮ್ದು ಆರೆಂಜು.
ಹೌದಾ ಯಾರಪ್ಪ ಅಮ್ಮ ತೋರ್ಸಿದ್ದ?
ಹಾ ಅದೂ ದೂರ ರಿಲ್ ರಿಲೇಷನ್ನು ಅಂ ಅಂದ್ರೆ ನಮ್ಮ್ ಪ ನಮ್ಮಮ್ಮಿ ಅದ್ ನಮ್ಮ ಅಪ್ಪಮ್ಮಿ ಅಪ್ಪನ್ ಕಡೆ ಅಂತ.
ಆ ಹಾ ಹಾ
ಹ ಅವ್ರ್ದು ದೂರದ್ದು ಮತ್ತೆ ನಮ್ಮ ಪಪ್ಪಾರ್ ಕಡೆ ಇಂದನೂ ಸ್ವಲ್ಪ ಕನೆಕ್ಟ್ ಆಗುತ್ತೆ.
ಹ ನಿಮ್ಮ್ ಪಪ್ಪ ಮಮ್ಮಿ ರಿಲೇಷನ್ನೇನಾ.
ಹಾ ಅಂದ್ರೆ ಅವಾಗಿಂದ ಅವ್ರು ಸಣ್ಣವರ್ದಾಗಿಂದ ಅವ್ರ್ ರಿಲೇಷನ್ನು. ಅದು ಇವಾಗ ಕನೆಕ್ಟ್ ಆಗಿದ್ವಿ ಮದ್ವೆ ಒಳ್ಳಿ.
ಮದ್ವೆ ಆಗಿ ಇಬ್ಬ್ರ ಕಡೆಯಿಂದನೂ ಅವ್ರ ರಿಲೇಷನ್ ಆಗ್ಬಿಟ್ಟವ್ರೆ.
ಹ ಅಂದ್ರು ನಮ್ದ ಕಾಸ್ಟ್ ಅಂದ್ರೆ ಈಗ ನಮ್ ಕಾಸ್ಟ್ ನಮ್ ಕಾಸ್ಟೇ ನೋಡಿದ್ರೆ ಅದು ಎಷ್ಟು ದೂರ ಇದ್ರರುನು ನಮ್ಗೆ ಕನೆಕ್ಟ್ ಆಗತ್ತೆ. ಈ ಈಗ ನಾವು ಏನಾದ್ರು ಬೇರೆದವರು ಇದು ಮಾಡಿದ್ ದ್ರೆ ಅದು ನಾವು ಹೆಂಗೆ ಎಷ್ಟೇ ದೂರ ಇದ್ರುನು ಕನೆಕ್ಟ್ ಆಗೋದಿಲ್ಲ.
ಹಾ ಹೌದು ಹಂಗೆ.
ಹಾ ಅದು ನಮ್ ಪಪ್ಪಾರ್ ಕಡೆಂದ್ರೂನು ಬ ಬೇರೆದವರು ಅಂದ್ರೆ ಈಗ ಅವರು ಅಂದ್ರೆ ನಮ್ ಪಪ್ಪರ ಅಜ್ಜ ರಿಲೇಷನ್ ಅವ್ರ್ ಮೊಮ್ಮಕ್ಕಳು ಅವ್ರ್ ಮೊಮ್ಮಕ್ಕಳು ಮತ್ತೆ ಇವರ ನಮ್ಮ ಮಮ್ಮಿ ಅಜ್ಜನ ಮೊಮ್ಮಕ್ಕಳು ಹಂಗೆ ರಿಲೇಷನ್ ಇದ್ ಇವಾಗ.
ಹ್ಮ್ ಹೌದು ಹ್ಮ.
ಹ್ಮ್
ನಾನು ಮದ್ವೆ ಹೋಗಿದ್ದೆನೆ ನಿನ್ನೆ ರಾತ್ರಿ. ಮದ್ವೆ ಮುಗಿಸ ಹ ಮದ್ವೆ ಇತ್ತು ರಿಸೆಪ್ಷನ್.
ಹೌದಾ.
ಹೋಗಿದ್ವಿ ಸೀರೆ ತುಂಬಾ ಚೆನ್ನಾಗಿರ ಉಟ್ಕೊಂಡಿದ್ರಬ್ಬ ಮದುವೆಯಲ್ಲಿ ಅವರು ಹುಡುಗಿ ಅವರಮ್ಮ ಅವ್ರ. ಅಪ್ಪಾ ಆ ಅ ಅವ್ರ ತಂಗಿ.
ಹಾ.
ಇಲ್ಲ ಅವ್ರ ಅಪ್ಪ ಅದು ಅಷ್ಟೇ ಒಂತರಾ ಬಟ್ಟೆಗಳೆಲ್ಲ ಹುಡುಗರ್ ಬಟ್ಟೆ. ತುಂಬಾ ಚೆನ್ನಾಗಿತ್ತು ಅದು ಎಲ್ಲಿ ತೊಗೊಂಡ್ರ ಅಂತ ಗೊತ್ತಿಲ್ಲ ಅದು ಸಕತ್ತಾಗಿತ್ತು ಸ್ಯಾರೀಸ್. ಎಲ್ಲ ಮಾತ್ರ ಅಂದ್ರೆ ಒಂಥರ ಲೈಟ್ ವೈಟ್ ಸ್ಯಾರೀಸು. ಮತ್ತೆ ಅದಕ್ ವರ್ಕ್ಗಳು ಬ್ಲೌಸ್ಗೆ ತುಂಬಾ ಚೆನ್ನಾಗ್ ಮಾಡ್ಸಿದ್ರು. ಫುಲ್ ಗ್ರ್ಯಾಂಡ್ ಅನ್ನೋ ತರ ಇರುತ್ತೆ ಅದೇ ಸಿಂ.
ಸಿಂಪಲ್ ಆಗಿದೇ ಹಾ ಹಾ.
ನೋಡೋಕೆ ಆ ಸೀರೆಗದು ತುಂಬಾ ಗ್ರ್ಯಾಂಡ್ ಆ ಕಾಣಿಸ್ತೆ. ಆಯ್ತು ಚೆನ್ನಾಗಿತ್ತು.
ನೆಕ್ಸ್ಟ್ ಹಬ್ಬ ಬರುತ್ತಲ್ಲ ಅಗಸ್ಟಿಗೆ ನಾವು ತಗೋಬೇಕ. ಸ್ಯಾರಿ ಎಲ್ಲಾ ಈಗ ನೆಕ್ಸ್ಟ್ ನೆಕ್ಸ್ಟ್ ವೀಕು ಹೋಗ್. ಲ್ಲ ಅಲ್ಲೇ ಇಲ್ಲಿ ಗಂಗಾವತಿ ಇಲ್ಲ ಪ್ರೀತಿ ಸಿಲ್.
ಹ್ಮ್ ಹ್ಮ್ ಹ್ಮ್.
ಅವಾಗ ಅಲ್ಲಿ ಈಗ ಆಫರ್ ಬಿಟ್ಟಿರ್ತಾರೆ. ಸ್ಯಾರಿದು ಅವಾಗ ತಗೊಂಡ್ ಬರ್ಬೇಕು. ಪೂಜೆಗೆ ಮತ್ತೆ ಗಾಡಿಗೆ ಅಂತ. ಮನೆ ಪೂಜೆಗೆ ಮನೆಗೆ ಇದು ಅಂತ. ಒಂದ್ ನಾಲ್ಕೈದು ಸೀರೆ ತಗೊಂಡ್ ಬರ್ಬೇಕು.
ಹಾ.
ಅಂದ್ರೆ ಕವರ್ ಆಗುತ್ತೆ ಇಲ್ಲಾಂದ್ರೆ ಬೇರೆ ಟೈಮ್ ಅಲ್ಲಿ ಕೇಳಕ್ ಹೋದ್ರೆ ಜಾಸ್ತಿ ಅಮೌಂಟ್ ಇರುತ್ತೆ.
ಹೌದು.
ಇವಾಗ ಸ್ವಲ್ಪ ಅಂದ್ರೆ. ಫಿಫ್ಟಿ ಸಿಕ್ಸ್ಟಿ ಮಠ ಬಿಟ್ಟಿರ್ತಾರೆ ಟ್ವೆಂಟಿ ಟು ಸಿಕ್ಸ್ಟಿ ಮಠ.
ಹ್ಮ್.
ಅದರಲ್ಲಿ ಅಷ್ಟು ಪರ್ಸೆಂಟೇಜ್ ಅಂದ್ರೆ ಈಗ ಒಂದ್ ಸಾವಿರ ಇದ್ದಿದ್ದು ಒಂದ್ ಐದು. ನೂರಿಗೆ ಹಿಂಗೆ ಅದು ಇರುತ್ತವೆ. ಹಾ ಅದಕ್ಕೆ ಆತರ ಇದ್ರೆ ಚೆನ್ನಾಗ್ ಚೆನ್ನಾಗಿನು ಇರ್ತ. ವೆ ನಾವು ಇವಾಗ ಒಂದ್ ಎರಡು ವರ್ಷ ಆಯ್ತು ಅದ್ರಲ್ಲಿ ತಗೊಂಡ್ ಬರತೇವಿ.
ಹಾ.
ಸೀರೆ ಅಂದರು ಚೆನ್ನಾಗಿರ್ತ. ಹ್ಮ್ ಅದಕ್ಕೆ ಇವಾಗನೂ ಹೋಗ್ಬೇಕು ಅಂತ.
ಹಾ. ಅದೇ ಅಂಗಡಿಗಳಗೆಲ್ಲ ಆದ್ಮೇಲೆ. ಚೆನ್ನಾಗಿರುತ್ತೆ ಸೀರೆ ನಾನು ಒಂದ ಒಂದ ಬುಕ್ ಮಾಡ್ಕೊತೀನಿ ಅಂಗಡಿ ಅವ್ರ್ದೇ ಬುಕಿಂಗ್ ಇರುತ್ತ. ತ್ತಲ್ಲ ಫೋನ ಅಲ್ಲಿ ತೋರಿಸತ್ತಾ ಇರ್ತಾರಲ್ಲಾ.
ಹಾ.
ಅದ್ರಲ್ಲೇ ಅಂಗಡಿಯ ಅವ್ರದೇ ಬುಕಿಂಗ್ ಅಲ್ಲೇ ಬುಕ್ ಮಾಡ್ಕೊತಾ ಇರ್ತೀನಿ.
ಚೆನ್ನಾಗಿ ಬರ್ತಾವ.
ಹೂಂ ಅಂದ್ರೆ ಅಂಗಡಿ ಇಲ್ಲೇ ತಗೊಳ್ಳೋದಲ್ವಾ. ಅವ್ರು ಫುಲ್ ಎಲ್ಲಾ ತೋಸ್ತಾರೆ ತೆಗದಿ ಎಲ್ಲಾ.
ನನ್ನ ಫ್ರೆಂಡು ಬುಕ್ ಮಾಡಿದ್ಲು ಬಟ್ ಅದ ಏನಾಗಿತ್ತು ಅಂದ್ರೆ ಅದು ಫೋನ ಅಲ್ಲಿನೆ ತೋರ್ಸೋದು ಒಂಥರ ಲುಕ್ ಚೆನ್ನಾಗಿತ್ತು ನೋಡೊ ಕೆ ಆಮೇಲೆ ಬಂದ ಬಂದ ಮೇಲೆ ಒನ್ ತರ ಸಾಫ್ಟ್ ಇದ್ದಿದ್ದಿಲ್ಲ ಒಂಥರ ರಫ್ ಆಗಿತ್ತು.
ಹಾ ಅದನ್ನೇ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಕೊಟ್ಟಿದ್ದಾಳಂತೆ. ಅದು ನೋಡಿ ಒಂದರ ಮಾಡಿಲ್ಲ ಎರಡು ಮಾಡಿದಾಳೆ ಆವ್ರ್ ಸಿಸ್ಟರ್ಗ್ ಒಂದ್ ಒಂದು ಅಂತ ಹ್ಮ್ ಚ ಚೆನ್ನಾಗಿಲ್ಲ
ಒಂದೊಂದು ಚೆನ್ನಾಗಿರಲ್ಲ ನೋಡಕೆ ಕಾಣ್ಸ್ತಇರುತ್ತೆ ತೊಗೊಬಂದಾಗ್ ಚೆನ್ನಾಗಿರಲ್ಲ ಇದಂದ್ರೆ ನಾವು ನೋಡಿ ನಿಧಾನಕ್ ಅವ್ರ ತಗ್ದಿ ನೀಟಾಗೆಲ್ಲ ತೋರಿಸತಾರೆ ಆತರ ಎಲ್ಲಾ ನೀಟಾಗಿ ನೋಡಿ ಮಾಡಿ ತಗೊಂತೀವಲ್ಲಾ ಒಟ್ನಲ್ಲಿ ನಾನ್ ತೊಗೊನೋ ಸೀರೆಸ್ ಎಲ್ಲ ಆಲ್ರೆಡಿ ಚೆನ್ನಾಗಿರೋದೇ ಬಂದ್ ನಿಧಾನಕ್ಕೆ ಸೆಲೆಕ್ಷನ್ ಮಾಡ್ತೀನಿ ಫೋನ ಅಲ್ಲಿ ಅದ್ನು ಡೀಪ್ ಆಗಿ ಅವ್ರಗ್ ಕೇಳ್ಕೊಂತೀನಿ ಯಾವತರ ಕ್ಲಾತ್ ಹೆಂಗಿದೆ ಅವ್ರ ನಾವ್ ಇದ್ ತಗೊಂತಿವ್ ಫಿಕ್ಸ್ ಅಂದ್ರೆ ಅವ್ರ ಫುಲ್ ಎಲ್ಲ ತೆಗ್ದಿ ತೋರ್ಸಿ ವೀಡಿಯೋ ಮಾಡಿ ಕಳಸ್ತಾರೆ.
ನಾವು ಅದಕ್ಕೆ ಆತರ ಆಗತ್ತೆ ಅಂತ ನಾವು ಸುಮ್ನೆ ಶಾಪಿಗೆ ಹೋಗ್ಬಿಡ್ತೇವಿ.
ಹ್ಮ್ ಹೌದು ಅಂದ್ರೆ ಒನ್ ಒಂದ್ ಕಡೆ ಅಂಗ್ಡಿಲ್ ಸಿಗದೇ ಇಲ್ಲ ಅಲ್ಲಿ ಬುಕ್ಕಿಂಗ್ ಮಾಡೋಷ್ಟು ಇದು
ಹಾ
ಅಂಗಡಿ ಹತ್ರ ಅಂಗಡಿಗಳಲ್ಲಿ ಸಿಗಲ್ಲ ಆ ತರ ಸೀರೆಗಳು ಕೆಲವೊಂದು ಸೀರೆಗಳು ಬೇರೆ ಅಂಗಡಿಗಳಲ್ಲಿರೋ ಅಂಗಡಿಗಳಲ್ಲಿ ಇರಲ್ಲ.
ಹ ಅಂದ್ರೆ ಕಲೆಕ್ಷನ್ನು ಗಂಗಾವತಿ ಪ್ರೀತಿ ಅಂದರು ಸಕ್ಕತ್ ಇರ್ತವೆ ಕಲೆಕ್ಷನ್ ವೆಡ್ಡಿಂಗ್ ವೆಡ್ಡಿಂಗ್ ಕಲೆಕ್ಷನ್ ಆಯ್ ತು ಮತ್ತೆ ಎಲ್ಲ್ದೂ ಫಂಕ್ಷನಿಗೆ ಒಪ್ಪೋ ತರನು ಸೀರೆ ಇರ್ತವೆ. ನಾವ್ ಯಾವ್ ತರ ತೋರ್ರಿಸ್ತೀವಿ ಆತರ ಸೀರೆನ ಅವ್ರು ತೆಗೆದುಕೊಡ್ತಾರೆ. ಹ್ಮ್ ನನ್ ಮ್ಯಾರೇಜ್ಗನು ಪ್ರೀತಿಯಲ್ಲೇ ಹಾಕ್ಸಿದ್ದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಸ್ಯಾರಿ.
ಹೌದಾ
ಹ್ಮ್
ಮ್ಯಾರೇಜ್ಗೆಲ್ಲ ಚೆನ್ನಾಗಿರುತ್ತೆ ಒಟ್ಟನಲ್ಲಿ ಮದ್ವೆಗ್ ಕೊಂಡಿದ್ರು ತುಂಬಾ ಇಷ್ಟ ಆಯ್ತು ನನ್ಗೆ ತುಂಬಾ ಚೆನ್ನಾಗಿತ್ತು. ನಂಗೆ ಅದೇ ಒಂದು ಇದಾಗಿ ಖುಷಿ ಆಗ್ಬಿಡ್ತು ಚೆನ್ನಾಗಿದೆ ಅಲ್ಲ ಚೆನ್ನಾಗಿದ್ಯಲ್ಲ ಅನ್ಸತ್ತು.
ಹ್ಮ್
ಹ್ಮ ಏನೋ ಆತಾ ಸೀರೆಗಳು ಹುಚ್ಚು ಹೆಣ್ಮಕ್ಳುಗಳಿಗೆ.
ಅವರು ಏನ್ ಕೊಡಸ್ಲಿಲ್ಲ ಅಂದ್ರರು ಚಿಂತೆ ಇಲ್ಲ ಬಟ್ ಸೀರೆ ಸೀರೆ ಒಡವೆ
ಕೊಡಿಸ್ಬೇಕು ಹೌದು ಬಳೆ ಇವು ಮ್ಯಾಚಿಂಗ್ ಇರ್ಲೇಬೇಕು.
ಗಣ್ಮಕ್ಳು ಅತ್ತ ಯಾವ್ದ್ ಇಲ್ಲ ಅತ್ತ ಬಟ್ಟೆ ಹಾಕೊಂಡ್ ಹೋಗಬಿಡ್ತಾರ ಸರಿ ಅವ್ರದೆ ಸರಿ ಇನ್ಸ್ಬಿಡುತ್ತೆ.
ಒಂದ್ ಪ್ಯಾಂಟು ಒಂದ್ ಶರ್ಟು ಹಾಕ್ಬಿಟ್ರೆ ಮುಗೀತು.
ಹ್ಮ್ ನಾವು ರೆಡಿ ಇಷ್ಟ ಇಲ್
ಎಲ್ಲಾನು ಬಿಂದಿಯಿಂದ ಹಿಡುದು ಅದ್ರ ಮ್ಯಾಚಿಂಗ್ ಎಲ್ಲಾನೂ ಬೇಕು.
ಎಲ್ಲಾನೂ ಬೇಕು ಹೇಳಿ ಹೇಳಿ ರೆಡಿಯಾಗಿ ರೆಡಿಯಾಗಿ
ಹಾ ಹ್ಮ ಅದೇ ನಮ್ದು ನೆಕ್ಸ್ಟ್ ವೀಕ್ ಮದ್ವೆ ಇದೆಲ್ಲ ಅದಕ್ಕೆ ಹೋಗೋಕೆ ಸ್ಯಾರಿ ಇದ್ದಾವೆ ಬಟ್ ಅದಕ್ ಮ್ಯಾಚಿಂಗ್ ಜುವೆಲ್ಲರ್ಸ್ ಇಲ್ಲ.
ಹಾ
ಅವುನ್ ತಗೊಡ್ಬೇಕು ಮತ್ತೆ ಇವಾಗ.
ಹ್ಮ್ ತಗೊಳೋದ್ ಅದೇ. ಸಿಗ್ತವೆ ಎಲ್ಲಾ ಜುವೆಲರ್ಸ್ ಎಲ್ಲ ಬುಕ್ ಮಾಡದ್ರೆ ನೀವಾಗ್ಗ್ತರ ಆತರ ಸಿಗುತ್ತೆ. ಹ್ಮ್ ಖುಷಿ ಆಯ್ತು. ಖುಷಿ ಆಯ್ತು ಮಾತಾಡಿ ಹಾ ಒಂದ್ ನಿಮಿಷ ನಾನು ಮಾಡ್ತಿನಿ ಮತ್ತೆ ನಿಮ್ಗೆ.
ಹಾ ಓಕೆ ಬಾಯ್.
ಹಾ